ಹಲೋ
ಏನ್ ಮಾಡ್ತ ಇದ್ಯಾ
ಏನಿಲ್ಲ ಕೂತಿದ್ದೀನಿ ನೀವು
ನಾನು ಕೂತಿದ್ದೆಆಯ್ತಾ
ನಷ್ಟ ನಮ್ದಯ್ತು ನಿಮ್ದಾಯ್ತಾ
ಹ್ಮ್ ನಂದು ಆಗೈತೆ ಸೊ ಇವಾಗ ನಾವು ಏನ್ ಮಾ ಮಾತಾಡದಪ್ಪ ಅಂದ್ರೆ ಡೈಲಿ ರೊಟೇಷನ್ ಬಗ್ಗೆ ಮಾತಾಡೋಣ ಅಂದ್ರೆ ಪ್ರತಿನತ್ಯ ವತ್ಯ ದಿನ ಕೆಲಸಗಳು ಏನಿರ್ತವೆ ಅನ್ನೋದ್ರ ಬಗ್ಗೆನೆೇ ಚರ್ಚೆ ಮಾಡೋಣ
ಹಾ
ಅಲ್ವಾ ಮನೆ ಕೆಲ್ಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವದೇ ಊರ್ಗಳಾಗಿರ್ಬೋದು ಯಾವವುದೇ ಮನೆ ಆಗಿರಬಹುದು ಹಾಸ್ಪಿಟ್ಲ್ಆದ್ರೂ ಕೂಡ ಇದೇ ವರ್ಕ್ ಮಕ್ಕಳ ಇರ್ತವೆ ಅಲ್ವಾ ಸೊ ಮನೆ ಕೆಲ್ಸ ಅಂದ್ರೆ ಏನ ಅಂದ್ರೆ ಈಗ ನಾನು ನನ್ನ ನೋಡ ಇಲ್ಲಿ ರೊಟೇನ್ ಬಗ್ಗೆ ಹೇಳ್ತೀ ಆಮೇಲೆ ಸೊ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಬಹುದು ನಾ ಬೆಳಿಗ್ಗೆ ಅಂದ್ರೆ ಇವಾಗ ನಮ್ಮ್ ಹಸ್ಬೆಂಡ್ ಕೆಲ್ಸಕ್ ಹೋಗ್ತಾರಲ್ವಾ ಸೊ ಅದ್ರಿಂದ ನಾನ್ ಸ್ವಲ್ಪ ಬೇಗ ಬೇಗ ಎದ್ದಳ್ಬೇಕು ಅ ಅಂದ್ರೆ ಬೇಗ ಅಂದ್ರೆ ನಾನೇನ್ ಫೈವ್ ಓ ಕ್ಲಾಕ್ ಎಲ್ಲ ಎದ್ದೇಳಲ್ಲ ಒಂದು ಸೆವೆನ್ ಓ ಕ್ಲಾಕ್ ಆತರಾನೇ ಎದ್ದಿರ್ತೀನಿ ಕ್ಲಾಕ್ ಇದ್ದು ಹ ಫಸ್ಟ್ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ವಾಶ್ರೂಮ್ ಹೋಗಿ ಆಮೇಲೆ ಆ ಅಂಗ್ಳ ಕಸ ಹೊಡ್ದ ಮತ್ತೆ ಬಾಕ್ಲು ತೊಳ್ದ ಇದು ಆಮೇಲೆ ಅಶ್ಣ ಕುಂಕುಮ ಅಚ್ಚಿ ಮತ್ತೆ ಅಂದ್ರೆ ಈ ಕಡೆ ಎಲ್ಲ ಧಾರವಾಡ ಈ ಕಡೆ ಎಲ್ಲ ಸೈಡೆಲ್ಲ ಅರ್ಶಿ ಕುಂಕುಮ ಆ ರ ಏನನು ಹಚ್ಚಕ್ಕ ಹೋಗಲ್ಲ ಯುಬತಿ ಅಷ್ಟೇ ಹಚ್ಚಿರ್ತಾರೆ ಯುಬತಿ ಹಚ್ಚಿ ಆಮೇಲೆ ಒಂದ್ ಬಕ್ಲಗ ಒಂದು ರಂಗೋಲೆ ಬಿಟ್ಟು ಆಮೇಲೆ ನಾನು ಬ ಈಗ ಅಂದ್ರೆ ಅವ್ರಿಗೆ ಅಡ್ಗೆ ಮಾಡಿ ಕೊಟ್ಟು ಕಳಸ್ಬೇಕಲ್ವಾ ಸೊ ನಾನು ಇನ್ನೇಏನ್ ಮಾಡಕ್ ಹೋಗಲ್ಲ ಅಷ್ಟ್ ಮಾಡಿ ಆ ಅಡ್ಗೆ ಮಾಡಿ ಅಡ್ಗೆ ಮನೆಾಗ ಬರ್ತನಿ ಅಂದ್ರೆ ಚಾಯ್ ಇಡ್ತೀನಿ ಮೊದ್ಲು ಇವ್ರಿಗೆ ಚಾಯ್ ಎಲ್ಲ ಬೇಕಲ್ಲ ಹ
ಹೌದೌದು
ಟೀ ಇಡ್ತೀನ್ಿ ಮೊದ್ಲು ಟೀ ಇಟ್ಟಾದ್ಮೇಲೆ ಆ ಏನಾದ್ರು ನಾಷ್ಟ ಅವ್ರಿಗೆ ಏನ್ ಬೇಕು ನಾಷ್ಟ ಅ ಇದನ್ನ ಮಾಡಿತೀನಿ ಅಂದ್ರೆ ಉಪ್ಪಿಟ್ಟ ಅಂದ್ರೆ ಉಪ್ಪಿಟ್ಟ ಅವಲಕ್ಕಿ ಅಂದ್ರೆ ಅವ್ಲಕ್ಕಿ ಅವ್ರನ್ನ ಕೇಳಿರ್ತೀನಿ ಅಂದ್ರೆ ಈಗ ಇಬ್ರು ಮಕ್ಳ ಇದ್ದಾರಲ್ವಾ ಸೊ ಅವ್ರಗೆ ಕಂಫರ್ಟಬಲ್ ಆಗ್ಬೇಕು ಅಂದ್ರೆ ಅವ್ರಿಗೆ ಖಾರ ಇರಬಾರ್ದು ಆತರ ಟೈಪ್ ಅಲ್ಲಿ ಏನಾದ್ರುನು ತಿಂಡಿ ಪ್ರಿಪೇರ್ ಮಾಡಿರ್ತೀನಿ ಆಮೇಲೆ ಅವರು ಮಧ್ಯಾಕ್ಕೆ ಊಟಕ್ಕೆ ಬೇಕಲ್ಲ ಏನಾದ್ರು ಅದಕನೆ ಚಪಾತಿ ಇಲ್ಲಾ ಅಂದ್ರೆ ರೊಟ್ಟಿನ ಮಾಡಿರ್ತೀನಿ ಅದ್ರ ಜೊತೆಗೆ ಒಂಥರ ಪಲ್ಯ ಮತ್ತೆ ಸಾಂಬಾರು ರೈಸು ಇಷ್ಟು ನ ಮಾಡ ಆಸ್ಟ್ರೋಲಗೆ ನನಗ ಆಗ್ಲೇ ಒಂದು ಏಟ್ ಅವ್ರು ಏಟ್ ತರ್ಟಿಗೆ ಹೋಗ್ಬೇಕು ಸೊ ಏಟ್ ತರಟಿನೇ ಆಗಿರುತ್ತೆ ಇನ್ನ ಏಟ್ ತರ್ಟಿ ಹೋಗ್ತಾರೆ ಅವ್ರು ಆಮೇಲೆ ಮಕ್ಳು ಇದದ್ದಿರ್ತಾರೆ ಸೊ ಅವ್ರಿಗೂ ಕೂಡ ಬ್ರಷ್ ಎಲ್ಲ ಮಾಡ ತಸಿ ಮುಖ ಎಲ್ಲ ತೊಳಸಿ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಲ್ವಾ ನಾನೇ ಅಂದ್ರೆ ಚಿಕ್ಕೋರು ಇದಾರಲ್ವಾ ಸೊ ಅದ್ರಿಂದ ನಾನು ಕೂಡ ಅವ್ರಿಗೆ ನಾಷ್ಟ ಮಾಡಿಸ್ಬೇಕು ಅವ್ರಗನೆ ಆಮೇಲೆ ಏನಿದ್ರು ನಂದು ಕೆಲ್ಸ ಸ್ಟಾರ್ಟ್ ಆಗದು ಅವರು ಅವರು ಶಾಂತಿ ಸಮಾಧಾನ ಆದ್ರೆ ನನ್ಗೆ ಕೆಲ್ಸ ಮಾಡಕ್ ಸಾಧ್ಯ ಇಲ್ಲಾ ಅಂದ್ರೆ ನನ್ ಕಡೆ ಮಮ್ಮಿ ಮಮ್ಮಿ ಅಂತ ಬರ್ತಾರ ನಾನನ್ ಏನ್ ಕೆಲಸ ಮಾಡಕೂ ಆಗೋದಿಲ್ಲ ಸೊ ಅವ್ರಿಗೆ ನಾಷ್ಟ ಕೆಲ್ಸ ಎಲ್ಲ ಮುಗ್ದಾದ್ಮೇಲೆ ಒಂದ್ ಕಡೆಯಿಂದ ಅಂದ್ರೆ ಪೂರ್ತಿ ಮನೆಯಲ್ಲ ಕಸ ಎಲ್ಲ ಗುಡಿಸ್ತೀನಿ ಕಸ ಎಲ್ಲ ಗುಡಸಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂತೀನಿ ಅಂದ್ರೆ ಈಗೆಲ್ಲಾ ಮಾಡಿರ್ತೀನಲ್ಲಾ ಏನಾದ್ರು ನಾಷ್ಟಾ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಎಲ್ಲ ಮಾಡಿರ್ತೀನಲ್ಲ ಅದೆಲ್ಲ ಒಂದ ಸ್ವಲ್ಪ ಹಿಟ್ಟೆಲ್ಲಾ ಬಿದ್ದು ಗಲೀಜ್ ಆಗಿರುತ್ತೆ ಸೊ ಅದೆಲ್ಲಾ ಕ್ಲೀನ್ ಮಾಡ್ಕೊಂಡು ಬಂಡ ಎಲ್ಲ ಅಂದ್ರೆ ಯಾವ್ಯಾವವು ಬಾಂಡೆ ಇದಾವ ತೊಳೆಯವು ಅವೆಲ್ಲಾನ ಒ ಸೈಡ್ ಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಗುಡಸ್ಕೋತೀನಿ ಕಸ ಎಲ್ಲ ಗುಡ್ಸ್ಕೊಂಡ ಆ್ಮೇಲೆ ಆಹ ಪಾತ್ರೆಗಳನ್ನ ತಿಕ್ತೀನಿ ಪಾತ್ರೆ ಎಲ್ಲ ತಿಕ್ಕಿ ಎಲ್ಲಾ ಸಲುಪ ಎಲ್ಲಾ ಜೋಡಸಿ ಮತ್ತೆ ಮನ ಎಲ್ಲ ಒರೆಸಿ ಆಹ ನೀರ ನೀರ್ ಕಾಯಸಕಿ ಇಟ್ಟು ಜಳಕ ಮಾಡಿ ನಾನು ಜಳ್ಕ ಮಾಡ್ಕೊಂಡು ಮತ್ತೆ ಮಕ್ಳಿಗೂ ಜಳಕ ಮಾಡಿ ಇನ್ನು ಅವರು ಮದ್ ಮಧ್ಯೆ ಕಾಡಿಸತಿರ್ತಾರ ಅಮ್ಮ ನನ್ಗ ಅದ್ ಬೇಕು ಇದ್ ಬೇಕು ಅಂತ ಇರ್ತಾರ ಮತ್ತೆ ನನ್ ಚಿಕ್ಕ ಮಗಲಂತು ಅಂತೂ ಹ ಹೊರ್ಗಡೆ ಹೋಗ್ತಾ ಇರ್ತ ಐದಐದು ನಿಮಿಷಕ್ಕೂ ಒ ಕರ್ಕೊಂಡ್ ಬರೋದೇ ಆಗುತ್ತೆ ನನಗೆ ಅದ್ರಲ್ಲೇ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಗಂೆ ಎಲ್ಲ ಅಂದ್ರೆ ಟೈಮ್ ಹೋಗ ಡುತ್ತೆ ಮತ್ತ ಕೆಲ್ಸ ಬೇಗ ಆಗದಲ್ಲ ನಮ ಕೆಲ್ಸ ಏನ ್ರ ಒಂದ ಆ ಹನ್ನೆರಡು ಗಂಟೆ ಬೇಕು ನಂದ ಕೆಲ್ಸ ಎಲ್ಲ ಮುಗಿಯಕ ಸೊ ಜಡ್ಕಕ್ಕೆಲ್ಲ ಹಾ ಜಡ್ಕಕ್ಕೆಲ್ಲಾ ನೀರಿಟ್ಟು ನಾನು ಜಳ್ಕ ಮಾಡ ಮತ್ತೆ ಅವ್ರಗೂ ಜಳಕ ಮಾಡ್ಸಿ ಮತ್ತೆ ದೇವ್ರ ಮನೆ ಹೋಗಿ ಮ ಪೂಜೆ ಸಾಮಾನ ಇರ್ತಾವಲ್ಲ ಅವನ್ನಲ್ಲಾ ಕ್ಲೀನ್ ಮಾಡ್ಕೊಂಡು ಅವನೆಲ್ಲಾ ತೊಳೆದು ದೀಪ ಮತ್ತೆ ಈ ಗಂಟೆಗಳೆಲ್ಲ ಇರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಓಟ ಎಲ್ಲ ಒಸಿ ಮತ್ತೆ ಅವಕ ಯುವತಿ ಕುಂಕುಮ ಎಲ್ಲ ಹಚ್ಚಿ ಮತ್ತೆ ಹೂವರ್ಕೊ ಬಂದು ಹೂ ಮತ್ತೆ ಹೂ ಏಸಿ ಹ ಮತ್ತುತ್ತ ಅವು ಕೆಲವುೂವರೆಸಿ ಪೂಜೆ ಮಾಡಿ ನಾನು ಕುೂತ್ಕೋಬೇಕು ಅಂದರೆ ಒಂದ್ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರುತ್ತೆ ಹ ಇಷ್ಟ ಹ ಇ ಇಷ್ಟ ಆಗುತ್ತೆ ಮತ್ತೆ ಮಹತ್ವಪೂರ್ಣ ಮಧ್ಯಾಹ್ನಕ್ಕೆ ಅಂದ್ರೆ ಈಗ ನಮ್ಮ್ ಭಾವನೆಿಗೆ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ವಾ ಸೊ ನಾನ ಮಧ್ಯಾಹ್ನ ಮ ಪುನಃ ಬಿಸಿದು ಅಡುಗೆ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆಲೆ ಪಲ್ಯ ಇಲ್ಲಾದ್ರೆ ಸಾಂಬಾರಾರ್ ಏನಾದ್ರು ಮಾಡಿರ್ತೀನಿ ಅದಕ್ಕೆ ರೈಸ್ ಮಾತ್ರ ಯಾವಾಗ್ಲೂ ಕೂಡ ಬಿಸದೆೇ ಮಾಡಿರ್ತೀರಿ
ಹಾ
ಹನಾ ಬಿಸಿದೆೇ ಮಾಡಿರ್ತೀನಿು ಸೊ ನಾನು ಹ್ಮ ಹ ಅದು ಹ ಒಂದ್ ಸ್ವಲ್ಪ ರೈಸ್ ಮಾಡ್ಕೊಂತೀನಿ ರೈಸ್ ಮಾಡ್ಕೊಂಡ ರೈಸ್ ಮಾಡ್ಕೊಂಡು ನಮ್ಮ ಬ ನಿಗೆ ಸ್ವಲ್ಪ ಅದೆ ಬೆಳಗ್ಗೆಲೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಕ್ಷ ಮಾಡಿದ್ರೆ ಅದೇ ಇರ್ತೈತೆ ಇಲ್ಲಾಂದ್ರೆ ಮಧ್ಯಾಹ್ನಕ್ಕೆ ಮತ್ ಪುನಃ ನಾನು ಚ ಇಏನಂದ್ರೆ ರೊಟ್ಟಿ ಮಾಡ್ಲವು ಯಾಕೆಂದ್ರೆ ಅವರು ಪೇಸೆಂಟ್ ಇದಾರಲ್ವಾ ಸೊ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕಲ್ವಾ ಸೊ ಅದ್ರಿಂದ ಹ್ಮ್ ರೈಸ್ ಇಲ್ಲಾಂದ್ರೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಮಾಡಿ ಅವ್ರಗ ಹ ಕೊಟ್ಟಿ ಅವರು ತಿಂದಾದ್ಮೇಲೆ ನಾನು ಮಕ್ಳೆಲ್ಲ ತಿಂದು ಆ ಮುಗಿತೈತೆ ಅಷ್ಟಳ ಕೆಲ್ಸ ಅಂತ ಮುದ್ದಿರ್ತೈ ಮತ್ತೆ ಆಮೇಲೆ ಮತ್ ಪುನಃ ಇವರೆಲ್ಲಾ ಊಟ ಮಾಡಿ ಮಲ್ಕೋತಾರೆ ನನ್ ಮಕ್ಳು ಮಲ್ಕೋತಾರೆ ನಾನ ಅವಾಗಂದ ಸ್ವಲ್ಪ ಹಂಗೆ ಫೋನ್ ನೋಡ್ಕೊಂಡು ಕುತ್ಕೋತನಿ ಆಮೇಲೆ ಅಂದ್ರೆ ಒಂದೊಂದ್ ದಿನ ಬಟ್ಟೆ ಅಂದ್ರೆ ನಾನೇನ್ ಕೈಲಿ ವಾಶ್ ಮಾಡಕ್ ಹೋಗಲ್ಲ ಸೊ ನನ್ ಹತ್ರ ಅದು ಇಬ್ಬರು ಮಕ್ಕಳ ಇದಾರೆ ಲ್ವಾ ಸೊ ಅದ್ರಂದ ನಾನು ಕೈಲ್ಲಿ ವಾಶ್ ಮಾಡಕ್ಕ್ಕಗಲ್ಲ ಅಂತ ಹೇಳ್ಬಿಟ್ಟು ವಾಶ್ ತಗೊಂಡಿದೀನಿ ಒಂದ್ ಎರಡು ದಿನ ಬಿಟ್ಟು ಆಮೇಲೆ ನಾನು ವಾಷಿಂಗ್ ಮಿಷನ್ಗೆ ಹಾಕದ ಅಂದ್ರೆ ೈಲಿ ಹಾಕ ಕ್ಕಾಗಲ್ಲ ಮಿಷಿನ್ ಹೋಗ್ಬಿಡುತ್ತೆ ಅಂತ ಎರಡ್ ದಿನಕ್ಕ ಒಮ್ಮೆ ಬಟ್ಟೆ ಹಾಕಿರ್ತಿನಿ ಸೊ ಆತರ ಏನಾರ ಬಟ್ಟೆ ಹಾಕಿದ್ರೆ ಆ ಬಟ್ಟೆ ಎಲ್ಲಾ ಹಿಂಡಾಕಿ ಮತ್ತೆ ಅದನೆಲ್ಲಾ ಒಣಗುಸಿ ತಂದು ಜೋಡ್ಸಿ ಹದ್ನಲ್ಲ ಎಏಡ್ ವರ್ಷೊಳಗೆ ಇವ್ರು ಎದ್ದಿರ್ತಾರೆ ಆಗ್ಲೆೇ ಹಾ ಇವ್ ಎದ್ದಿರ್ತಾರೆ ಆಮೇಲೆ ಆಮ್ಮ ನನ್ಗೆ ಅದ್ಬೇಕು ಇದ್ಬೇಕು ಅಂದಾಗ ಮನೇಲಿ ಏನ್ ತಿನ್ಸಿರುತ್ತ ಮ ಅದನ್ನ ಇವ್ರ ಕೊಡ್ತೀನಿ ಕೊಟ್ಟು ಅವ್ರ ಅವ್ರ ಪಾಡ್ಗೆ ಅವ್ರು ಆಟಾಡ್ತತರ ನಾ ಇನ್ನ ಏನಾರ ಕೆಲ್ಸ ಇ ಅಂದ್ರೆ ಆ ಬಾಂಡೇಜ್ ಓಡಸೋದ ಇಲ್ಲಾಂದ್ರ ಕಸ ಓಡಸೋದು ಆತರ ಏನಾದ್ರು ಇದ್ರೆ ಮಾಡ್ಕೋತೀನಿ ಅಂದ್ರೆ ಇಲ್ಲೆಲ್ಲಾ ಡೈಲಿ ರೊಟೇೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಧಾರ್ವಾಡ ಸೈಡ್ ಅಲ್ಲಿ ಐದ್ ಗಂಟೆ ಅಂದ್ರೆ ಕಸ ಎಲ್ಲಾ ಗುಡ್ಸ್ಕೋಬೇಕು ಕಸ ಎಲ್ಲಾ ಗುಡ್ಸ್ಕೊಂಡು ಆರ್ ಗಂಟೆ ಷ್ಟ್ರೊಳಗೆ ದೀಪ ಹಚ್ಬೇಕು ಸೊ ನಾನ ಆತರ ಎಲ್ಲಾ ಮಾಡ್ಕೊಂಡು ಹ್ಮ್ ದೀಪ ಎಲ್ಲಾ ಹಚ್ಚಿ ಆರು ಗಂಟೆ ಅನ್ನಂಗೆ ಆ ಆಮೇಲೆ ಒಂದ ಸೆವೆನ್ ಸೆವೆನ್ ತರ್ಟಿಗೆಲ್ಲ ನಮ್ಮ್ ಹಸ್ಬೆಂಡ್ ಬರ್ತದೆ ಸೊ ಅವ್ರು ಬಂದ್ರೆ ನ ಅವ್ರಿಗೆ ಆ ಕಾಲಗೆ ನೀರ್ ಕೊಟ್ಟು ಆಮೇಲೆ ಚಹ ಕೊಟ್ಟು ಅವ್ರಿಗೆ ಇನ್ನ ಏನು ಅಡ್ಗೆ ಮನೆ ಏನ್ ಕೆಲ್ಸ ಐತೆ ಅದ್ ನೋಡ್ಕೋತೀನಿ ನೋಡ್ಕೊಂಡ ಆದ್ಮೇಲೆ ಏನ್ ಊಟ ಮಾಡಿ ಆ ಮಕ್ಳಿಗೆಲ್ಲ ಊಟ ಮಾಡ್ಸಿ ಎಲ್ರುಗ ಊಟ ಕೊಟ್ಟು ಮಲ್ಕೊ್ ಬಿಿಡೋದು ಇದೇ ಡೈಲಿ ರೊಟೇಶನ್ ನಮ್ದು ನಿಮ್ದ್ ಯಾವ್ ತರ ನಡೆಯುತ್ತೆ
ನಮ್ದು ಡೈಲಿ ಬೆಳಿಗ್ಗೆ ಐದ್ ಗಂಟೆಗೆ ಎದಳ್ತೀವಿ
ಓ ನೀವು ಐದ್ ಗಂಟೆಗೆ ಅಳ್ತೀರಾ
ಹಾ ಹೌದು ಐದ್ ಗಂಟೆಯಲ್ಲಿ ಹಳ್ಳಿ ಸೈಡ್ ಅಲ್ವಾ ನೀರ್ ಬಿಡ್ತಾರಾ ಐದ್ ಗಂಟೆಗೆನೆ ಬೆಳಿಗ್ಗೆ ಐದ್ ಗಂಟೆ ಇದ್ದ ನೀರಿ್ದೆ ಮನೆಯೆಲ್ಲಾ ಮಲ್ಗಿರೋ ಬೆಡ್ಶೀಟ್ ಎಲ್ಲಾ ನಿತ್ತ ಹಾಕ್ಕಿ ಮನೆಯಲ್ಲಾ ಕಸ ಗುಡ್ಸಿ ಮನೆ ಸೀಟಿ ಪೂಜೆ ಮಾಡ್ಬೋ ಪೂಜೆ ಮಾಡಿ ನೀನ್ ಅತ್ತೆ ಮಾವ ಯ ಅವ ಮನೇಲಿ ಊಟ ಮಾಡಲ್ಲ ಹೊರ್ಗಡೆ ಹೋಗ್ತಾರೆ ಕೆಲ್ಸಕ್ ಹೋಗ್ತಾರಲ್ಲ ಅಲ್ಲಿ
ಹಾ ಕೆಲ್ಸದ ಹತ್ರನ ಕೊಡ್ತಾರ ಅಲ್ಲಿ
ಹೌದು ಒಂದೊಂದ್ಸಲ ಹಸ್ಬೆಂಡ್ ಮನೇಲಿ ಇರ್ತಾರಿಲ್ಲ ಅಂದ್ರೆ ಅವರು ಹೊರ್ಗ್ ಹೋಗ್ತಾರೆ
ಹಾ
ನಿನ್ ಮೈದ್ನಾನು ಅವ್ರಂತೂ ಬರೋೇ ಅಲ್ಲ ಮನೆಗೆ
ಹಾ ಹೌದಾ ಯಾಕೆ ಅವ ಹೊರ್ಗಡೆ ಉಳ್ಕೊಂಡಿದಾರಾ
ಹೌದು ಅಲ್ಲಿ ಇದು ಪೆಟ್ರೋಲ್ ಬಂಕ್ ಅಂತ ಕೆಲ್ಸ ಮಾಡ್ಸಿದಿದ್ದಾರೆ ಅಲ್ಲಿ ಹೇಳ್ಕೊಂಡಿದ್ದಾರೆ
ಹ ಹಾ
ಒಬ್ಳ ಅಲ್ವಾ ಎಲ್ಲ ಕೆಲಸ ಮುಗಿಸಿ ಇನ್ನ ವಾರ ಇದ್ದಾಗಂತು ಒನ್ನೆರಡು ಗಂಟೆ ಒಂದ್ ಗಂಟೆ ಆಗೋಯ್ತದೆ ಮನ ಎಲ್ಲ ್ನ್ ಮಾಡಿ ಎಲ್ಲ ಮಾಡೋ ಇನ್ನ ನ ತಿಿನೋದ ಒ್ ಗಂಟೆ
ಹ್ಮ್ ಹ್ಮ್ ಹ್ಮ್ ಹಾ ನೋಡರ್ ಕಣ್ಗೆ ಏನಪ್ಪಾ ಅಂದ್ರೆ ನೋಡರ್ ಕಣ್ಗೆ ಹೆಣ್ಮಕ್ಳ ಏನು ಮನೇಲಿ ಿದ್ದಾರೆ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅವ್ರಗ ನ್ ಗೊತ್ತಿರುತ್ತೆ ನಾವು ಎಷ್ಟು ಇಲ್ಲಿ ಸ್ಟ್ರಗಲ್ ಪಡ್ತ ಅಂತ ಅವ್ರಗ ಹೆಂಗ್ ಗೊತ್ತಿರುತ್ತೆ ನಾವು ಆಹ್ ಒಬ್ಬೊಬ್ರು ಮೆಂಟಾಲಿಟಿ ಒಂದೊ್ ತರ ಕುತಂದ್ರೆ ಒಬ್ಬೊಬ್ಬರು ಪೂಜೆ ಮಾಡಕಿನ್ ಮುಂಚೆನೆ ನಾಷ್ಟ ಮಾಡ್ಕೊಂಡು ಆಮೇಲ್ ಬೇಕಾರ್ ಪೂಜೆ ಮಾಡ್ತಾರೆ ಆದ್ರೆ ಒಬ್ಬೊಬ್ಬ್ರ ಆತರಲ್ಲ ಎಲ್ಲಾ ಕೆಲ್ಸ ಮಾಡಿ ಮುಗಸಿ ಅದಾದ ನಂತರ ಪೂಜೆ ಮಾಡಿ ಆಮೇಲೆ ಏನಿದ್ರು ಅವರು ನಾಶ ಕಷ್ಟ ಮಾಡೋದು ಸೊ ಅವ್ರಿಗೆ ಹೊರ್ಗಡೆ ನೋಡರ್ ಏನು ಅಂತ ಅನ್ಸಲ್ಲ ಹೆಂಗಪ್ಪ ಅಂದ್ರೆ ಈಗ ಈಗ ಹೊರ್ಗಡೆ ಹೋಗಿ ಒಂದ್ ಕೆಲ್ಸ ಮಾಡ್ಕೊ ಬಂದ್ಬಿಡ್ಬೋದು ಬಟ್ ಮನೇಲೆ ಈತರ ಕೆಲ್ಸಗಳು ಒಂದ ಕೆಲ್ಸ ಮಾಡಕ್ ಹೋದ್ರೆ ಇನ್ನೊಂದ ಕೆಲ್ಸ ಉಟ್ಕೊಂಡಿರ್ತೆ ಅದು ಮಕ್ಕಳು ಮನ ಅಂತೂ ಮಕ್ಕಳಿರೋ ಮನ ಅಂತೂ ಇನ್ನುೂ ಕಷ್ಟ ಇಷ್ಟ ಯಾಕೆಂದ್ರೆ ಈಗ ಒಂದ್ ಅಲ್ಲಿ ಏನೋ ಮಾಡಕ್ ಹೋಗ್ತಿದೀವಿ ಅಂದ್ರೆ ಅವ್ರು ಬಂದ್ ಅಲ್ಲಿ ಇನ್ನೊಂದು್ ಇನ್ನೊಂದು ಕಿತಾಪತಿ ಮಾಡೇ ಇರ್ತಾರೆ ಅದಂತೂ ನಮ್ಮನೆ ಅಂತಲ್ಲ ಪ್ರತಿಿಯೊಂದು ಮನೇಲ್ಲೂ ಕೂಡ ಮಕ್ಕಳಿರ ಮನೆಗಳಲ್ಲಿ ಇದೇ ರೀತಿ
ಹೌದೌದು
ಆದದ್ರಿಂದ ಕೆಲ್ಸ ಅನ್ನೋದು ಈಗ ನಾವ್ ಒಂದು ದಿನ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಮನೇಲಿ ಮನೇನ ನೋಡಕ್ ಆಗಲ್ಲ ಅ ಆ ರೀತಿ ಆಗಿರುತ್ತೆ ಅಷ್ಟು ಹೆಣ್ಮಕ್ಳು ಜೀವನ ಅಂದ್ರೆ ಮನೆ ಕೆಲ್ಸಗಳಂದ್ರೆ ನಾವು ಹೊರ್ಗಡೆ ಹೋಗಿ ದುಡಿಬೇಕು ಅವ ಹಾ ಅಲ್ಲ ಯಾವತರ ಅಂದ್ರೆ ಈಗ ಬೇರೆಯವ್ರು ಮಾತಾಡ್ತಾರಲ್ಲ ಹೊರ್ಗಡೆ ದುಡಿಯೋದನ್ನ ಮನೇಲಿ ಮಾಡ್ಬೇಕ ಅವ್ರು ಅವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಈ ತರ ಆಗಿದೆ ನಮಗ್ ಮಾಡಕ್ಾಗೆಲ್ಲ ಅವರೇ ಸರಿ ಅಂತ ಅನ್ಸುತ್ತೆ ಅವ್ರಿಗೆ ಆ ತರ ಆಗುತ್ತೆ ನಮ್ಗೆ
ಹೌದೌದು ಹೌದು
ಹ್ಮ್ ಮತ್ತೆ ಇನ್ನೇನ್ ಹೇಳ್ತೀರಾ ಇದ್ರ ಬಗ್ಗೆ
ಏನು ಏಳು ಏಳ್ು ಗಂಟೆ ಅಷ್ಟತ್ತಿಗೆ ಅಡಗೆ ಆಗಿರ್ಬೇಕು ನಮ್ಮ ಮನೆ ಮಾತ್ರ.
ಹ್ಮ್ ಅಂದ್ರೆ ಇವಾಗ ಹೊರ್ಗಡೆ ಕೆಲ್ಸಕ್ ಹೋಗಿರ್ತಾರೆ ಹಾ ಹಾ ಅದ್ರಿಂದ ನಿಮ್ಗೆ ಕೆ ಸ ಅಂದರೆ ಬೇಗ ಅಡುಗೆ ಆಗ್ಬೇಕು ಅವರು ಪಾಪ ಹಸ್ಕೊಂಡೆಲ್ಲ ಬಂದಿರ್ತಾರಲ್ವಾ ಸೊ ಅದರಿಂದ ಬೇಗ ಅಡ್ಗೆ ಆಗಿರ್ಬೇಕು ಹ್ಮ್ ಓಕೆ ಓಕೆ ಥ್ಯಾಂಕ್ ಯು
ಥ್ಯಾಂಕ್ ಯು ಹ
ಎಮ್ಮೆ ಬಂದೈತೆ ನಡಿ